ಹ ಆವಾಗ್ಲಿಂದ ಮಾಡ್ತಿದ್ದೀನಿ.
ಅಯ್ಯೋ ನೆಟ್ವರ್ಕ್ ಬರ್ತಿಲ್ಲ ಮಳೆ ಬೇರೆ ಆಗ್ತಿದೆ ಇಲ್ಲಿ.
ಯಾಕೆ ಫೋನಲ್ಲಿ ಪೈಸೆ ಖಾಲಿ ಆಗೋಯ್ತಾ.
ಹ್ಮ್ ಇಲ್ಲ.
ಹಾ. ಏನೋ ನಾಯಿ ಬೊಗಳತೈತೈ ಯಾಕೆ ನಾಯಿ ಜೊತಿ. ಜಗಳ ಆಡ್ತಿದಿಯ ಏನ್ ಕತೆ.
ಅಯ್ಯ ನಾನ್ ಯಾಕ ಜಗಳ ಅಡ್ಲಿ ಇಲ್ಲಿ ನಮ್ಮ ಊರಲ್ಲಿ ನಾಯಿ ಕಾಟ ಜಾಸ್ತಿ.
ಹಾ ನಿಮ್ಮ್ ಊರಲ್ಲಿ ನಾಯಿ ಊರಂತ ಹೆಸರಿ ಇಡ್ಬೇಕದಕ್ಕೆ.
ಹ್ಮ. ಕಾಟ ಅಂತಲ್ಲ ಅವ್ರ ಪಾಡಿಗೆ ಅವರು ಇರ್ತಾರೆ ನಾಯಿಗಳೆಲ್ಲ. ಆದ್ರೂನು ಯಾರಾದೂ ನಮಗ ಏನು ಮಾಡಲ್ಲ.
ಹ್ಮ್ ನಿಮ್ದು ಅದೇ ಓಣಿಯಲ್ಲ ಅದಕ್ಕೆ ನಿಮ್ಗೆ ಏನ್ ಮಾಡಲ್ಲ ಅವು. ಇವು ನಮ್ ಜಾತಿನ ಅಂತ.
ಹಾ ನಮ ತಂಗಿಯವರು ಜಾತಿ ಅದೆಲ್ಲಾ.
ಹ್ಮ್ ಯಾಕೆ ಎಲ್ಲದ್ದಕ್ಕೂ ನಿಮ್ ತಂಗಿದೇ ಹೆಸರ ಹೇಳ್ತೀಯಾ ಯಾಕೆ ಅವ್ಳೇನ್ ಮಾಡಿದಾಳೆ ಪಾಪ.
ಇದು ಗಾಡ್ ಫಾದರ್ ಅಂತ ಕೇಳಿಯಾ ಅವಳ ಆತರ ಗಾಡ್ ಮದರ್ ನನಗೆ
ಅಯ್ಯಪ್ಪಾ ದೇವ್ರೆ ಯಾಕ ಇವತ್ೇನು ಏನಾದ್ರು ತಿನ್ನದಕ್ ಮಾಡ್ಕೊಡ್ತೀನ ಅಂದ ಅವ್ಳ ಏನ್ ಕತೆೆ
ಇಲ್ಲ ಇಲ್ಲ ಮಾಡ್ಕ ಕೊಡ್ತೀನಿ ಅನ್ನೋದೇಏನ ಇಿಲ್ಲ ಹೊ ದಿನಾನ ನಂಗೆ ಮಾಡೇ ಕೊಡ್ತಾರೆ
ಅಬಬಬ ಏನ್ ಇಷ್ಟೊಂದು ಪಕ್ಕದಲ್ಲ ಅವ್ಳ ಏನ ಅವ್ಳು ಏನೋ ಇಷ್ಟೊಂದ್ ಇರ್ತಿದಯಾ ಏನೋ ಕೆಲ್ಸಾನೇಳ್ಬಾರ್ದ ಅಂತ ನಿಂಗೆ
ಹ್ಮ್ ನಾನ್ ಹೇಳ್ೂ ಹೇಳಲ್ಲ ಹೇಳಿಲ್ಲ ಅೂ ಹೇಳಲ್ಲ ಹ್ಮ
ಹುಡು ನನ್ಗೂ ಒಬ್ಳ ಅಕ್ಕಾಯ ಇದ್ದಾಳಗ್ಗೆ ಏನೇನು ಮಾಡಲ್ಲ ಗೊತ್ತಾ ಯಾವಾಗ್ಲೋ ಒಂದ ಒಂದ್ಸತ ಚಾ ಮಾಡ್ಕೊಡ್ತಾಳ ಅದು ಅಕ್ಕಿ ಫುಲ್ ಹೊಟ್ಟೆ ಹಶೂ ಆಗಿತ್ತು ಅಂದ್ರ ಮಾಡ್ತಾಳ
ಹ್ಮ್
ಎಲ್ಲಿದ್ರೆ ಮುಗೀತು ತಾನಾಯಯ್ತು ತನ್ನ ಅಭ್ಯಾಸ ಆಯ್ತು ಓದ್ತಾ ಕೂ ಕೂರ್ತಾಳ ನಾನು ಏನಾದ್ರು ಮಾಡಿರ್ತೀನಿ ಇಲ್ಲಾಂದ್ರೆ ನಾನು ಅಡ್ಗೆ ಮಾಡ್ತಿರ್ತೀನಿ ನಾನ ಏನಾದ್ರು ಪಲ್ಯೆ ಮಾಡ್ತಿರ್ತನಿ ಅವ್ಳು ಬಂದು ಎಲ್ಲಾ ನಾನನ್ ಪಲ್ಯ ಒಗ್ಗರಣೆ ಹಾಕಿರ್ತೀನಿ ಆಮೇಲೆ ಬಂದ್ಬಿಟ್ಟು ಅದರಲ್ಲಿ ಚಮಚೆ ಹಾಕಿ ಎಲ್ಲಾಡ್ಸಿ ಹೋಗ್ಬಿಡದು ಅಷ್ಟೇ ಒ ಕೆಲ್ಸ
ಹೌದಾ
ಬಿಡು ಅಷ್ಟಾದ್ರು ಮಾಡ್ತಾಳೆ ಇಲ್ಲ ಅಂದ್ರೆ ಯಾಕಂದ್ರೆ ಅವಳು ಆರನೇ ತರಗತಿಯಿಂದಾನೇ ಹೊಸ
ನೀನ್ ಎಲ್ಲಿದ್ದೀಯಾ ಆಚೆ ಹೋಗಿ ಬಂದು ಮಾತಾಡು ಆಚೆ ಬಂದ್ ಮಾತಾಡುವಲ್ಲ
ಹೊರ್ಗಡೆ ಮಳೆ ಬರ್ತೈತೆ ಅದಕ್ಕೆ ನಾನು ಇಲ್ಲೇ ಕುಟ್ಕೊಂಡ್ ಮಾತಾಡ್ತಿ
ನಿ ಮನೆ ಮುಂದೆ ಸ್ವಲ್ಪನು ಜಾಗ ಇಲ್ವಾ ಹಾ ಮೆಟ್ಲುವಾ
ಐಗ
ನಾನ್ ಕೇಳಿಸ್ತೇಿದೆ ಸ್ವಲ್ಪ ಕಡೆ ಈ ಕಡೆ ಆಗ
ಮ ಚೆ ಬಡ ಹೇಳಿ ನೀ
ಏನಿಲ್ಲ ನಮ್ದೇನಿರಲ್ಲ
ಅ ಏನಿಲ್ಲ ನೀವೇ ಹೇಳ್ಬೇಕು
ಹಾ ಏನ್ ಹೇಳನೋಣ
ಹೊರಗಡೆ ಹೋದ್ರೆ ಅದು ನೀರನ್ನ ಮೇಲ್ಗಡೆ ಹಾಕ್ತಾರಾ ಕೆಳಗೆ ಟ್ಯಾಂಕರ್ ಅಲ್ಲಿ ಇರೋದ್ನಾ
ಹ್ಮ್
ಅದಕ್ಕೆಲ್ಲಿ ಕೇಳ್ಸಲ್ಲ ಅದರ್ದು ಶಬ್ದನೇ ಜಾಸ್ತಿ ಕೇಳಸೋದು ಅದಕ್ಕೆ ಒಳಗಡೆ ಕೂತಿದೆ ಈಗ್ ಕೇಳಸ್ತೈತಾ
ಹ್ಮ್ ದೇವೇಶಪಾಲ ಲಕ್ಷ್ಮೀ ಶಾಂತಮ್ಮ ಮುನಿರಾಜು ಕಿಶೋರ್ ನಾಲ್ಕು ಹೆಸರು ನೆನಪಿಟ್ಕೋ ಕುಂದಿರು
ಹ್ಮ್ ಯಾಕೆ
ಯಾಕಂದ್ರೆ ನಾನ್ ಬರೀತಾ ಇದ್ದೆ
ಹ್ಞೂ
ಅದ್ರಲ್ಲಿ ಇದ್ದಾವೆ ಅವೆಲ್ಲಾ ಹೆಸರು ಅದಕ್ಕೆ
ಹ್ಮ್ ಊಟಕ್ಕೆ ಏನ್ ಮಾಡದೇ
ಊಟ ಮಧ್ಯಾಹ್ನ ಉಪ್ಪಿಟ್ಟು ತಿಂದಿದ್ದೆ
ಹ್ಮ್
ಇವಾಗ ಮತ್ತೆ ಏನಾದ್ರು ಮಾಡ್ಬೇಕು
ನಿಮ್ ತೆಂಗಿನ ಮಾಡೋದು
ಹ್ಮ್ ರಾತ್ರಿ ಊಟಾ ಅವಳೇ ಮಾಡೋದು
ಹ್ಮ್ ಏನ್ ಸುಮ್ನೆ ತಿನ್ನೋದು ಕೂರೋದು
ಅಷ್ಟೇ
ನೀನು ಸೇಮ್ ನಮ್ಮ ಅಕ್ಕನ್ ತರಾನ ಬಿಡು
ಅಕ್ಕಂದ್ರಗೆ ಸ್ವಲ್ಪ ಜಾಸ್ತಿ ಕೆಲ್ಸ ಇರ್ತಾವ ಆಚೆ ಕಡೆಯೇ
ಏನ್ ಕೆಲ್ಸ ಮಾಡ್ತಾವ ಏನು ಇವಳ ಆಚೆಗಡೇನು ಏನು ಮಾಡಲ್ಲ ಬರೇ ತಾನಾಯ್ತು ತನ್ನ ಪುಸ್ತಕ ಅಭ್ಯಾಸಾ ಅವಳು ಓದ್ಬಿಟ್ಟು ಓದ್ಬಿಟ್ಟು ಒಳ್ಳೇದ್ ಬಿಡು ಪಾಪಾ ನಂಗೂ ಅವಾಗವಾಗ ಬೇಜಾರಾಗತಾ ಇರತ್ತೆ ಮಾಡ್ಬೇಕು
ಹ್ಮ್ ನೀನ್ ಬೇಜಾರಾದಾಗ ಹೇಳು ಮಾಡ್ತಾಳೆ
ಏನ್ ಮಾಡ್ತಾಳೋ ಏನು ಮಾಡ್ತಾಳೆ ಬಿಡು ಆದ್ರೆ ಆದರೆ ಜಾಸ್ತಿ ಹೊತ್ತು ಟೈಮ್ ತಗೋತಳೇ ಮೊದ್ಲೆೇ ಇವಾಗ ಸಿಲಿಂಡರು ದರ ಬೇರೆ ಜಾಸ್ತಿ ಆಗ್ಬಿಟ್ಟೈತೆ ಅದ್ಕ ಬೇಡ ಬಿಡ ಮಾತಾಯಿ ನಾನೇ ಮಾಡ್ತೀನಿ ಅಂತ ನಾನೇ ಮಾಡ್ಬಿಡ್ತೇನಿ ಮತ್ತೆ
ಹ್ಮ್ ನಿಧಾನ ಮಾಡ್ತಾಳ ಎಲ್ಲಾ
ಹ್ಮ್ ಅದಕ್ಕೆ ನಾನೇ ಅಡಗೆ ಮಾಡ್ತೀನಿ ಅಂತೀನಿ ಅವ್ಳು ಪಾತ್ರೆ ಇದ್ರೆ ಪಾತ್ರೆ ತೊಳಿತಾಳೆ
ಹ್ಮ್
ನಾನ್ ಅಷ್ಟದಾದ ಹೇಳಿ ಅಡ್ಗೆ ಮಾಡ್ಬಿಟ್ಟು ಮತ್ತೆ ಇಬ್ರು ಊಟ ಮಾಡ್ತೀವಿ
ಎಲ್ಲರಿಗು ನಿನ್ಂತರ ಮಾಡಕ ಇರ್ಬೇಕಲ್ಲ ಸಾಮರ್ಥ್ಯ ತಾಳ್ಮೆಲ್ಲ ಸಾಮರ್ಥ್ಯ
ಸಾಮರ್ಥ್ಯ ಅನ್ನೋದಕ್ಕಿಂತ ಆಸಕ್ತಿ ಇರ್ಬೇಕು
ಅದಲ್ಲಾ ಆಸಕ್ತಿ ಆಯ್ತು ನೀನ್ ಬೇಗ ಬೇಗ ಮಾಡ್ತೀಯಾ ನಿಮಕ್ಕಂಗ ಮಾಡಕ್ ಬರಲ್ಲ ಅಂತಲ್ಲ ಅದಕ್ಕೆ ಬೇಗ ಬೇಗ ಮಾಡೋ ಸಾಮರ್ಥ್ಯ ಬೇಕಲ್ಲ ನಿಂತರ ಅಂತಿದೀನಿ
ಹಾ ಅದು ಆ ನಿಜ ಬಿಡು ಅಂದ್ರೆ ಅವಳಿಗೆ ಆಹ ಆರ್ ಆರನೇ ತರಗತಿಯಿಂದಾನೇ ವಸತಿ ಶಾಲೆಯಲ್ಲಿ ಬಿಟ್ಟಿದ್ವಿ ನಾವು
ಹ್ಮ್
ಅದಕ್ಕೆ ಅವಳು ಮನೇಲಿ ಜಾಸ್ತಿ ಇರ್ಲಿಲ್ಲ ಅಷ್ಟೊಂದೇನ್ ಅಡಗೆ ಗೊತ್ತ
ಮತ್ತೆ ಅದು ನೀ ನಿಮ್ಮ್ ಮನೆಯವ್ರದೆೇ ತಪ್ಪು ಪಾಪ ಅವಳು ನಲ್ಲ ಅವಾಗ್ಲೇ ಕಳಸ್ಬಿಟ್ಟು ಇವಾಗ ಕೆಲ್ಸ ಮಾಡಕ್ ಬರಲ್ಲ ಕೆಲ್ಸ ಮಾಡಲ್ಲ ಅಂದ್ರೆ ಏನ್ ಮಾಡ್ಬೇಕು ಅವಳು
ಏ ತಪ್ಪು ಅಂದ್ರೆ ಇವಾಗ ಎಷ್ಟೋ ಏನೋ ಚೆನ್ನಾಗಿ ಓದ್ಲಿ ಅಂತ ಅವಳಿಗೆ ಉಚಿತ ಸೀಟ್ ಸಿಕ್ಕಿತ್ತಲ್ಲಿ
ಹ್ಮ್ ಚೆನ್ನ್ ಓದ್ಲಿ ಅಂತ ಬಿಟ್ಬ ಬಿಟ್ಟಿರಲ್ಲ ಬಿಟ್ಬ ಬಿಡ್ಬೇಕು
ಅಂದ್ರು ಕೆಲ್ಸ ಮಾಡ್ಬೇಕು ಸ್ವಲ್ಪ ಮನೆಯಲ್ಲಿ
ಸ್ವಲ್ಪ ಸ್ವಲ್ಪ ಮಾಡ್ತಾಳ ಆಯ್ತ ಜಸ್ತಿ ಮಾಡು ಅಂದ್ರೆ ಪಾಪ ಅವಳ ಹೆಂಗ ಮಾಡ್ತಾಳ ಮಾಡಕಾದೃ ಬರ್ಬೇಕಲ್ಲ
ಆಯ್ತಮ್ಮ ತಾಯಿ ನೀನ್ ಯಾಕೆ ಇಷ್ಟೊಂದು ರೊಚ್ಚಿಗೆದ್ದು ಮಾತಾಡ್ತಿದೀಯ ಸ್ವಲ್ಪ ಸ ಅವಕಾಶ ಮಾತಾಡ್
ಅಲ್ಲ ಮತ್ತೆ ನೀನು ನಮ್ಮ ಅಕ್ಕ ನಿನ್ ತರಾನೇ ಇದ್ದಾಳೆ ನಿನ್ ತರಾನೇ ಇದ್ದಾಳೆ ಅಂತಿದಯಲ್ಲ ಮತ್ತ ನನಗೆ ಅಂದಂಗಿದೆ
ನಾನು ಇದೇ ದೇಶದಲ್ಲಿದ್ದೀನಿ ನೀನು ಇದೇ ದೇಶದದಲ್ಲಿ ಇದೀಯಾ ನಿನ್ ಮಾತ್ ನನ್ ಕೇಳಿಸತೈತೆ ಸೌಕಾಶ ಮಾತಡೂ
ಹಾ
ಹ್ಮ್ ಮತ್ತೆ ಏನು ಓದ ಓದ್ತಾ ಇದ್ದೀಯಾ ಏನು
ಅಯ್ಯೋ ಎಕ್ಸಾಮು ಹತ್ರ ಬಂತಲ್ಲಾ ರೆಕಾರ್ಡ್ಸ್ ಬಂತಾ ಇ.
ಯಾರ್ಗಾದ್ರ್ೂ ಕೊಡ್ಬೇಕಕ್ ತಾನೆ ನೀನ್ ಓದ್ಬೇಕಲ್ಲಾ.
ಹ್ಮ್ ನಮ್ಮ ಕಾಲೇಜಲ್ಲಿ ಕಂಡ ಹಿಡಿದು ಬಿಿಡ್ತಾರೆ.
ಹ್ಮ್. ಮತ್ತೆ ಮೊದ್ಲೇ ಕೊಡ್ಬೇಕಲ್ಲ ನಿಮ್ ಕಾಲೇಜ್ ಅವರು ಪಾಪ ನೀವು ಓದ್ಬೇಕಿರುತ್ತೆ.
ಅವ್ರಗ್ ಅರ್ಥ ಹಾಕ್ಬೇಕಲ್ಲ
ಹ್ಮ ಒದ ಟೈಮ ಬಳ ತ ಪೂರಾಕಾಗಲ್ಲ
ತಲೋಏನು ಮಾಡಕ್ಕ ಬಲ್ಲ
ಅಷ್ಟಾವ ಈ ಕಡೆ
ಬಿೀ ಬು ಎರಡು
ಅಲ್ಲೇ ತಿನಚ ಇಲ್ಲ ಸ್ವಲ್ಪಾಸನ
ಇದಲ್ಲ ಅವ ಕೊಡ್ತಾನೆ ಬೇಯಕ್ಕೆ ಬರ್ತಿದ್ಲು
ಹೋಳಿ ಒಂದೇ ಒಂದು ವಿಷಯ ಬರಿಿಯಾಗಿ ಕೊಟ್ಟಿದ್ದೀನಿ
ಹ್ಮ್
ಆನು ಇನ್ನು ಐದಾರ್ು ಐದಾರ್ ನಾನೇ ಬಿಡ್ತಾ ಇದ್ದೀನಿ ಮಕಾಗಲ್ಲ
ಹ್ಮ್ ಬರೀ ಮತ್ತೆನ್ ರಾತ್ರಿ ಓದ್ತೀಯಾ
ನಾನು ಬೆಳಿಗ್ಗೆ ಹೋಗ್ತೀನಿ
ಹ್ಮ್
ನೀನೇನ್ ಮಾಡ್
ಯಾವವು ಬ್ರಾಹ್ಮಣ ಮುಹೂರ್ತವ ಅ ದ್ತಯಾ ಎದ್ಬಿಟ್ಟು
ಇಲ್ಲ ಅಷ್ಟೆಲ್ಲ ಬೇಗ ಇದ್ದಾರೆ ಆದ್ರೆ ಒಂದು ಐದೂುವರೆೇನೋ ಆರು ಗಂಟೆನೋ ಜ
ಹ್ಮ್ ನಿಮ ಕಾಲೇಜು ತಡವಾಗಿಲ್ಲ ಶುರು ಆಗೋದು ನಡಿಯತ್ತೆ ಓದ್ಬೋದು
ತಡವಾಗಿಾಗ ಶುರು ಆಗುತ್ತೆ ಆದ್ರೆ ಎಲ್ಲಾ ಮುಗಿಸ್ಕೋಬೇಕಲ್ಲ ಬೆಳಿಗ್ಗೆ ಎದ್ದು ನಾವು ನಮ್ದಲ್ಲಾ ಕೆಲ್ಸ ಮುಗಿಸ್ಕೊಂಡ
ಎಷ್ಟು ಗಂಟೆಗೆ ಹೊರಡ್ತೀಯಾ ನೀನ್ ಮನೆಯಿಂದ
ನಾನು ಒಂದು ಕಾಲೇಜ್ ಶುರುವಕ್ಕಿಂತ ಒಂದು ಹದ್ಿನೈದು ನಿಮಿಷ ಮುಂಚೆ
ಹ್ಮ್
ಹೋಗ್ತೀನಿ ಆದ್ರೆ ಸ್ನಾನ ಊಟ ಮಾಡ್ಕೊಂಡು ತಯಾರಾಗಿ ಹೋಗಕ್ಕೆ ಒಂದ್ ನಲ್ವತ್ತು ನಿಮಿಷ ಬೇಕೇ ಬೇಕು
ಹೂ
ಮತ್ತೆ ಸ್ವಲ್ಪ ತಿಂಡಿ ಎಲ್ಲಾ ತಿಂದು. ಡಬ್ಬಿಗ ಎಲ್ಲಾ ಹಾಕೋ ಬೇಕು.
ಹು ಅವೆಲ್ಲಾ ನಿನ್ನ ತಂಗಿನೇ ಮಾಡ್ತಿರ್ಬೋದ ಅನ್ಸುತ್ತೆ.
ಮಾಡ್ತಾಳೆ ಆದ್ರೆ ಅವಳಿಗೂ ಕಾಲೇಜ್ ಇರುತ್ತಲ್ಲ.
ಹು ಅವಳ ಎಷ್ಟ ಗಂಟೆಗೆ ಬೆಳಿಗ್ಗೆ ಬೇಗನೆ ಹೋಗದಾ?
ಹೂ ಅವಳು ಬೆಳಗ್ಗೆ ಬೇಗ ಹೋಗ್ತಾಳೆ.
ಹ
ಮತ್ತೆ ಅವಳಿಗೆ ಶನಿವಾರ ಅದೆಲ್ಲ ರಜೆ ಇರುತ್ತಲ್ಲ ಅವತ್ತು, ಊಟಕ್ಕೆಲ್ಲ ಮಾಡಿ ನಂಗೆ ಡಬ್ಬಿಗೆ ಹಾಕಿ ಕೊಡ್ತಾರೆ.
ಹೂ ಮತ್ತೇನ ಸಮಾಚಾರ?
ಮತ್ತ ಏನಿಲ್ಲ ನಿಮ್ಮ ಕಡೆನೇ, ಏನ್ ಊರಗೇ ಹೋಗಲ್ವಾ ರಜಾ ಏನಿಲ್ವಾ?
ಹೋಗ್ಬೇಕು ಮತ್ತೆ ಇನ್ ಯ ಏನ್ ಇವಾಗೇನ್ ಹೋಗಲ್ಲ? ನೋಡೋಣ ಮುಂದಿನ ವಾರ ಅಂದ್ರೆ ಇನ್ನೊಂದು ಹದನೈದ ದಿವ್ಸ ಬಿಟ್ಟ ಟು ನಮ್ಮ ಊರಲ್ಲಿ ಜಾತ್ರೆ ಐತೆ ಆವಾಗಲೇ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಪದೇ ಪದೇ ಹೋಗದು ಬರದು ಬಸ್ಸಲ್ಲಿ ಬೇಜಾರು
ಸರಿ ಬಿಡು ಹಿಂಗ ಇದ್ರೆ ಮತ್ತೆ ಯವಾಗಲ್ಲ ಆದ್ರೂ
ಇಡ್ಲ ನಾನೇ ಹಡ್ತೀನಿ ಇರು ನೀನೇನೋ ಮಾಡ್ತಿದ್ದೇ ಏನೋ?